ಹಲೋ
ಹಲೋ ಅಣ.
ಹಲೋ ಯಾರು.
ಅದಣ ನಾನು ಇದು ಮಾರುತ್ತಿದ್ದೇಣ.
ಮಾರುತಿ ಯಾವ ಗೊತ್ತಿಲ್ಲಪ್ಪಾ ನನ್ಗ ಯಾರಿಗ್ ಫೋನ್ ಹಚ್ಚಾರ.
ಹಾ ನಿಮ ನಿಮ್ ತಮ್ಮ ಇಲ್ಲಾ ಅಣ್ಣ ನಿಮ್ ತಮ್ಮನ್ ಕ್ಲಾಸ್ ಮೇಟ್ ಅಣ್ಣ ನಾನು.
ಹೌದಾ ಹ.
ಹ್ಮ ಹ್ಮ ಅಣ್ಣ ನಿಮ್ ತಮ್ಮ ಏಳದ್ನ ನೀವು ಏನೊ ಕಾಂಪಿಟಿವ್ ಧಾರವಾಡಲ್ಲಿ ಹೋಗ್ ಬಂದಿರಂತೆ.
ಹಾ
ಅದಕ್ಕೆ ಸ್ವಲ್ಪ್ ನಾವನು ಕಾಂಪಿಟ್. ಟಿವ್ ಎಕ್ಸಾಮ್ ಓದಕತೀವಣ ಅದಕ್ಕೆ ಸ್ವಲ್ಪ ಕ್ವಶನ್ ಆನ್ಸ ಡಿಸ್ಕಶನ್ ಮಾಡೋದಿಕ್ಕೆ.
ಹೌದಾ ಆ ಆ ಎಲ್ಲಿ ಮುಸಿದೆ ಓದದು.
ಆ ಈಗ ನಮ್ದ್ ಸೆಕೆಂಡ್ ಪಿ ಯು ಮುಗ್ದದಣ್ಣ ಹಿಂಗೆ ಡಿಗ್ರಿ ಸೆಕೆಂಡ್ ಸೆಮ್ಮಿ ನ್ರಿ.
ಹೌದೇನು ಕಂಟಿನ್ಯೂ ಆದಾನ.
ಅದೆ ಅಣ ಈಗ್ ಬಿಟ್ರಲ್ಲ ನಾ ನ ಕಂಪಿಟ್ ಹೋದೀನಿ ಒಂದಿಟ್ಟ್ ನೋಡ್ಬಕ್ ಹಾಕ್ಬೇಕ್ ಅಪ್ಲಿಕೇಶನ್ ಅಂತ ಮಾಡಿದ್ದೆ ಸ್ವಲ್ಪ ಕ್ವಶನ್ ಆನ್ಸರ್ ಹೆಂಗ ಇರ್ತವ ಅಣ್ಣ ಕೇಳಿದ್ರ ಆಯತ ನಿಮ್ಮ ತಮ್ಮ ಹೇಳಿದಣ್ಣ.
ಹೌದೌದು ಇಲ್ಲ ಕೋಚಿಂಗ್ ಗೀಚಿಂಗ್ ಎಲ್ಲಿ ತಗೊಂದಿಲ್ಲನಪಿ.
ಇಲ್ಲ ಇಲ್ಲ ಅಣ್ಣ ಕೋಚಿಂಗ್ ತಗೊಂಡಿಲ್ಲಲ್ಲ ಲೈಬ್ರರಿಯಲ್ಲಿ ಇಲ್ಲಿ ಓದಿ ಒಂದ್ ಸ್ವಲ್ಪ.
ಅಲ್ಲಾ ಲೈಬ್ರರಿ ಮಾಡಿದ್ದೇನಾ ಎಷ್ಟ್ ತಿಂಗ್ಗಳು ಮಾಡಿದ್ದತಿ.
ಮೂರ್ ತಿಂಗಗಳು ಮಾಡಿದ್ದೆಣ.
ಹೌದೇನ.
ಹಾ ಅಣ್ಣ ನಾನ್ ಇದೇ ಫಸ್ಟ್ ಟೈಮು ಅಣ ನೋಡಮ್ಮ ಹೆಂಗಾತದ. ತ್ತ ನಾನು.
ಇಲ್ಲಾಪಿ ಈ ಸ್ಪರ್ಧಾತ್ಮಕ ಪರೀಕ್ಷೆ ಬರಿಬೇಕಾದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ‌. ಎನಿ ಕಂಡಿಷನ್ ಪಿ ಯು ಸಿ ಮುಗ್ಸ. ಇರಬೇಕು ಬಟ್ ಅದು ದೊಡ್ ದೊಡ್ ಪೋಸ್ಟ್ ಪಿ ಎಸ್ ಐ ಅಂತ ಏನದ ಡಿಗ್ರಿ ಮುಗಸಿರಬೇಕು ಈ ನೀನ್ ಫೋನ್ ಹಚ್ಚಿದ್ದೇನ್ ಕರೆಕ್ಟ್ ಅದ ಇಲ್ಲ ಅಂದಿಲ್ಲಾ.
ಹ್ಮ ಅಣ.
ಲೈಬ್ರರಿ ಆಯ್ತಲ್ಲ ನಾನ್ ನಿನ್ಗೆ ಏನಿಲ್ಲ ನೀನ್ ಎಷ್ಟು ಒತ್ತಿದೆ ಎಷ್ಟ ಇಲ್ಲ. ನಾನ ಒಂದ್ ಐದು ಕ್ವೆಶನ್ ಹೇಳ್ತನ ಐದು ಕ್ವೆಶನ್ ಕೇಳ್ತನಿ. ನೀನ್ ಅವಕ್ ಐದಕ್. ಕ್ವನ್ದಾಗ ಒಂದು ನಾಲ್ಕಕ್ ಕ್ವಶನ್ ಆನ್ಸರ್ ಮಾಡಿದ್ದೆ ಅಂದ್ರೆ ನೀನು ಒಂದ್ ಹಂತಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರು. ಮಾಡಿದೀಯಾ ಮೂರ್ ತಿಂಗಳ ಲೈಬ್ರರಿಲ್ಲಿ ಕುಂತಿದೀಯಾ ಚಲೋ ಒದ್. ಅರ್ಥ ಆತದ ನಾನು.
ಹ ಅಣ
ಅದೇ ಒಂದ್ ಐದ್ ಕ್ವೆಶನ್ ಕೇಳ್ತಿನ್ ನಾನು. ನೀನು ಐದ್ ಕ್ವಶನ್ದಾಗೆ ಗೊತ್ತ ಗೊತ್ತಾಗ್ತದೆ ನೀವು ಓದೋದು ಓದಲಾರ್ದದು.
ಹಾ.
ಹ್ಮ್ ಇಲ್ಲ ನೋಡ ಇನ್ನೊಂದ್ಸಲ ರಿವಿಜನ್ ಗಿವಿಜನ್ ಏನ್ ಮಾಡ್ಕೊಂತೆ ಏನ್.
ಇಲ್ಲ ಇಲ್ಲ ಅಣ್ಣ ನೋಡಮ್ಮ ಅಣ್ಣ ನಾನ್ ನೋಡನವ ಒಂದ ಸ್ವಲ್ಪ.
ಹೌದಾ.
ಹಾ. ನಂದು ತಪ್ಪೇ ಒಂದ ವೇಳೆ ಏನ್ ತಪ್ಪ. ಹೇಲ್ದಿದ್ರೆ ಹೇಳೋಣ ನೀ. ಕರೆಕ್ಟ್ ನೋಡ್ತಿನಿ ಹ ಸರಿಯಣ.
ಅತಿ ಎತ್ತರವಾದ ವಿಗ್ರಹ ಯಾವುದು.
ಹ.
ನೋಡ ಯೋಚನೆ ಮಾಡ ಕರೆಕ್ಟ್ ಕೇಳಸ ನನ್ನ ಕ್ವಶನ್ ಏನದ ಇನ್ನೊಂದ್ಸಲ ಹೇಳ್ತೇನ ನೋಡ ಅತಿ ಎತ್ತರವಾದ ವಿಗ್ರಹ ಯಾವುದು.
ಅತಿ ಎತ್ತರವಾದ.
ವಿಗ್ರಹ ಯಾವುದು.
ವಿಗ್ರಹ.
ಹ್ಮ.
ಗೊಮ್ಮಟೇಶ್ವರ ವಿಗ್ರಹ.
ಹೌದೌದು ಎಲ್ಲಾ ಕರೆಕ್ಟ್ ಅದ ಅದು ಎಲ್ಲಿ ಅದದು.
ಶ್ರಾವಣ್ ಬೆಳ್ಗೋಳ ಅಣ್ಣ.
ಕರೆಕ್ಟ್ ಆಯ್ತು ನೋಡ. ಒಂದ ಕೋಶನ್ ಆಯ್ತು ಅದನ್ನು ಕೆತ್ತಿದವರು ಯಾರಂತ ಗೊತ್ತದ.
ಅದು ಕೆತ್ತಿದೊರು ಹ್ಮ ಗೊತ್ತಿಲಣ ಅಷ್ಟ.
ಇದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಫಸ್ಟ್ ಅಂತಾನೇ ಏನದ. ತಲಿ ಸಿಕ್ಸ್ಟಿ ಡಿಗ್ರಿ ಅಂತ ಇರುತ್. ಇತದ ಏನಂದ್ರೆ ಈಗ ಒಂದ್ ಕ್ವಶನ್ ಕೊಟ್ಟು ನಾಲ್ಕ್ ಆಪ್ಷನ್ಸ್ ಕೊಡ್ತಾರ ನೋಡು. ನಾವ್ ಏನ್ ಮಾಡ್ತಿವಿ ಆ ಕ್ವೆಶ್ಚನ್ ತಕ್. ಆನ್ಸರ್ ಅಷ್ಟೇ. ಅ ನಾವ. ತೊ. ತಿವ್. ಈಗ ಎಕ್ಸಾಂಪಲ್ ಏನಪ್ಪ ಅಂದ್ರ. ಆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತಂದ್ರ ಈ ಪ್ರಸ್ತುತವಾಗಿ ಡಿ ಕೆ ಶಿವಕುಮಾರ್ ಆಗಿ ಆಗಿದಾರಲ್ಲ. ಅಲ್ಲಿ ಪಾಸು ಏನು ಮು. ಮೂರ್ ಆಪ್ಷನ್ಸ್ ಏನ್ ಕೊಟ್ಟಿರ್ತಾರ ಸಿದ್ದರಾಮಯ್ಯ ಕೊಟ್ಟಿರ್ತಾರ ಅವ್ರ ಏನು. ಮಾಜಿ ಸ ಮಾ ಜೀ ಸಿಎಂ ಯಾಕೇಳ ಹಿಂದೆ ಆಗಿದಾರವ್ರ್. ಅವ್ರ ಬಗ್ಗೆನು ನೋಡ್ಕೋಬೇಕು ನಾವು ಅದ್ ಆತರ ತ್ರೀ ಸಿಕ್ಸ್ಟಿ ಡಿಗ್ರಿ ಲೇಸಿಂದ ಓದ್ಕೊಂಡಿದ್ರೆ ಉತ್ತಮ ಆಗ್ತದ ಇದು ಆ ಕೆತ್ತಿದ್ದು ಚಾವಣ್ ರಾಯ ಅಂತಂದು.
ಹಾ ಹೌದಾ ಹೌದಾ.
ಇಲ್ಲ ಸ್ವಲ್ಪ, ಸ್ವಲ್ಪ ಕಂಫ್ಯೂಸ್ ಇದೆ ನಿನಗ್ಯಾಕೊ ಓದಿದೆ ಬಟ್ ಓದಿದ ಅಂತಲ್ಲ ಸ್ವಲ್ಪ ಕಂಪ್ಯೂಸ್ ಹಿಡ್ಸಾಕತ್ತದ.
ಹೌದಣಾ.
ಕೇಳ್ತನ್ ತಡಿ ನೋಡಮೂ.
ಹಾ.
ನಮ್ ಕರ್ನಾಟಕದ್ ಬಗ್ಗೆ ಕೇಳ್ಲಾ.
ಆ ಹಾ.
ನಮ್ ಕರ್ನಾಟಕದ್ ಬಗ್ಗೆ ಕೇಳ್ಲೇನು.
ಹಾ ಕೇಳ್.
ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು.
ಕರ್ನಾಟಕದ
ಅತಿ ಎತ್ತರವಾದ ಶಿಖರ ನಮ್ ಕರ್ನಾ ಟಕದ್ ನೋಡ ಮತ್ತ ಭಾರತದಲ್ಲಾ.
ಆ ಇದು ಮುಳ್ಳಯ್ಯನಗಿರಿ ಅಣ್ಣಾ.
ರೈಟ್ ರೈಟ್ ಕರೆಕ್ಟ್ ಐತೆ.
ಹ್ಮ್ ಅತೀ ಉದ್ದವಾದ ನದಿ ಯಾವುದೋ. ಕರ್ನಾಟಕದ್ದು.
ಅತಿ ಉದ್ದವಾದ ನದಿ ಸಲ್ಪು ಇದು ಅಣ್ಣ ಕಾವೇರಿ.
ಕಾವೇರಿ ಐತಾ ಯಾಕ ಸ್ಲೋ ಆಗ್ ಹೇಳ್ತಿದಿಯಪ್ಪಾ ಯಾಕ ನೆನಪ ನೆನಪಿಗ್ ಬರ್ತಿಲ್ಲ ಏನ.
ಹ್ಞೂಂ ಹೌದಣ ಒಂದ್ ಸ್ವಲ್ಪು ಎಲ್ಲ ನಾವು ನೋಡಿಲ್ಲ ಒಂದ್ ಸ್ವಲ್ಪ್
ಸಡನ್ನಾಗಿ ಐದು ಕ್ವೆಶ್ಚನ್ ಕೇಳ್ತೀನ್ ಅದ್ನಲ್ಲ ಹಂಗಾಗಿ ಗಾಬರಿ ಆಗಿದೆ ನೀನು ಅದೇ ಬಿಟ್ ಟ್ರ ಏನಿಲ್ಲ ಹ್ಞೂಂ. ಇನ್ನೊಂದ್ ಹೇಳ್ತನ್ ತಡ್ಯಾ. ಈಗಾ ಸೂರ್ಯ ಹುಟ್ತಾನ್ನೋಡ ಪೂರ್ವಕ್ಕೆ, ಪಕ್ಷಿಮಕ್ಕೆ ಮುಣಗ್ತ್ ಆ ಸೂರ್ಯ ಆ ಸೂರ್ಯೋದಯ ದೇಶ ಇಂದ ಯಾವ್ದ ಅಂದ್ರ ಆ ಸೂರ್ಯ ಹುಟ್ಟುತಾನ. ಅದ ದೇ ದೇಶ ಯಾವ್ದಂತ ಕೇಳ.
ಹಾ
ಹ್ಮ್ ದೇಶ ನೋಡ.
ಹಾ ನೋಣ.
ಗೊತ್ತಾಯ್ತಾ.
ಹಣ ಜಪಾನ.
ಹ ರೈಟ್ ಕರೆಕ್ಟ್ ಆಯ್ತೆ ಎಸ್. ಎಷ್ಟ ಅದವ ಎರಡದವ ಮೂರ ಅದವ.
ಹ ಮೂರಾಗಿರ್ಬೇಕೇನಣ ಒಂದು ಅತಿ ಉದ್ದನೆಯ ನದಿ ಯಾವುದು ಒಂದು ಇದು ಸೂರ್ಯ.
ಹ ಒಂದು ಇದು ಗೊಮ್ಮಟೇಶ್ವರ್. ಗರ.
ಹಾ ಮೂರದವ್ಣ.
ಹ ಮೂರದ್ವೇನು.
ಹ್ಮ್
ಇನ್ನೊಂದ ಯಾವ್ದ ಕೇಳ್ಲಪ್ಪಾ. ಕರ್ನಾಟಕದ ಅಂದ್ರೆ ಸ್ವಾರಿ ಕರ್ನಾಟಕದಲ್ಲಿ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಎಷ್ಟು ಜನ ಪಡೆದಾರ ಆದ್ರೆ ಮೊದಲರು ಯಾರು.
ಕರ್ನಾಟಕದಾಗಣ
ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಯಾರ್ ಪಡದಾರ ಮತ್ತು ಪ್ರಸ್ತುತವಾಗಿ ಎಷ್ಟು ಜನ ಜ್ಞಾನಪೀಠ ಪ್ರಶಸ್ತಿ ಪ ಪಡದಾರ.
ಹ ಅದು ಕ್ವಶನ್ ಗೊತ್ತಾಗ್ವಲ್ದಣ ನನಗೂನು.
ಇಲ್ಲ ಮೊದಲು ಕರ್ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಯಾರು ಪಡದಾರ ಮೊದಲು.
ಮೊದಲು ಕುವೆಂಪೆನಣ.
ಹಾ ರೈಟ್ ಕೂವೆಂಪು ಬರಾಬರ ಐತೆ ಎಷ್ಟು ಜನ ಪಡದಾರ.
ಪಡೆದಿದ್ದು ಗೊತ್ತಿಲ್ಲ ಣ ಎಷ್ಟು. ತಂತ ನಾನು. ಅಷ್ಟೇನ ಪೂರ ಪರ್ಫೆಕ್ಟ್.
ಇಲ್ಲ ಇಲ್ಲ ಕರೆಕ್ಟ್ ಅದ ಸ್ವಲ್ಪ್ ನೀ ಡೆಪ್ತ್ ಆಗಿ ಓದಿಲ್ಲ ಅಷ್ಟೇ ಅಹ ಮೇನ್ ಇದ್ದದ್ದ ಅಷ್ಟೇ ಓದಿ. ಸುಮಾರ ಎಂಟು ಜನ ಪಡದಾರ ಈಗ ಹ. ಎಂಟ್ ಜನ ಇದರ.
ಇನ್ನೊಂದು ಸ್ವಲ್ಪ ಕೇಳೋಣ ನೋಡಮ ಏನ್. ನ.
ಹೌದಾ ಇದು. ನಮ್ಮ ನೀವು ನಮ ನಮ್ಮ ಭಾಗ ಕಲ್ಯಾಣ ಕರ್ನಾಟಕ ಅಂತ ಕರಿತಾರಲ್ಲ.
ಏನಣ.
ನಮ್ಮ ಕಲ್ಯಾಣ ಕರ್ನಾಟಕ ಅಂತ ಕರಿತಾರಲ್ಲ.
ಹಾ
ಅವು ಜಿಲ್ಲೆಗಳು ಎಷ್ಟ ಅದಾವ.
ಕಲ್ಯಾಣ ಕರ್ನಾಟಕ ಜಿಲ್ಲೆಗಳು.
ನೋಡ್ಸ ತಲಿ ಓಡ್ಸ ಇದ್ರಗ.
ನನಗ್ಗೋತ್ತ.
ನೀನು ಈಗ ಯಾವ ಡಿಸ್ಟ್ರಿಕ್ದಾಗಿದ್ದದ್ದು ಅದೊಂದು ಡಿಸ್ಟ್ರಿಕ್.
ಹ ಣ ಗೊತ್ತಾಗಲ್ಲ ಆನ್ಸರ್ ನನ್ಗ ಅಷ್ಟ.
ಹೌದಾ ನಾವು ನಮ್ ಕಲ್ಯಾಣ. ಕರ್ನಾಟಕ ಭಾಗ ಅಂತ ಯಾಕಂತಾರ ಫಸ್ಟು ಕಲ್ಯಾಣ ಕರ್ನಾಟಕ್ಕಿಂತ ಮೊದಲು ಎರಡ್ ಸಾವಿರ ಹದ್ನೆೆಂಟರಲ್ಲಿ ಆ ಹೈದ್ರಾಬಾದ್ ಕರ್ನಾಟಕ ಇತ್ತು ಹೈದ್ರಾಬಾದ್ ಕರ್ನಾಟಕ ಅಂದ್ರ ಹಿಂದೆ ನಿಜಾಮ್ರ ಆಳ್ತಿದ್ರ ನಮ್ ನಮ್ ಭಾಗನ. ಈಗೇನಾತ್ತು ಅದು ಕಲ್ಯಾಣ ಕರ್ನಾಟಕ ಅಂತ ಮರುನಾಮಕರಣ ಆಯ್ತು ಎರಡ್ ಸಾವಿರ ಹದ್ನೆಂಟರಲ್ಲಿ.
ಹಾ ಅಣ್ಣಾ
ಮರುನಾಮಕರಣ ಆದಾಗ ಏನ್ ಮಾಡಿದ್ರು ನಮ್ ಭಾಗ ಒಸಟ ಕೆ ಕೆ ಅಂದ್ರ ಕಲ್ಯಾಣ ಕರ್ನಾಟಕ ಅಂತ ಆಯ್ತು ಅಂದ್ರೆ ಬಾಳ ಹಿಂದುಳಿದ ಭಾಗ ನಮ್ದು. ಹಿಂದುಳಿದ ಭಾಗಲ್ಲ ಯಾತಗಿರಿ ರಾಯಚೂರು. ಗುಲ್ಬರ್ಗ ಕೊಪ್ಪಳ. ಮತ್ತ ಬಳ್ಳಾರಿ.
ಹು ಅಣ್ಣಾ
ಆ ವಿಜಯನಗರ.
ಹೌದಣ್ಣ.
ಮತ್ತ ಇನ್ನೊಂದ್ ಯಾವ್ದ ಆಯ್ತ ನೋಡು. ವಿಜಯನಗರ ಇನ್ನೊಂದ್ ಐತಪ್ಪ ಇನ್ನೊಂದು. ಬ ಬಿದಾರ್ ಐತ ಯಾವ್ದ ಐತ ಇನ್ನೊಂದು ಒಟ್ಟ ಏಳದಾವ.
ಯೋಳು ಜಿಲ್ಲೆಗಳ ಅದಾವ ಅವನೇನು ಯಾಕಂದ್ರೆ ಹಿಂದುಳಿದ ಜಿಲ್ಲೆಗಳು ಅವು ಬಾಳ.
ಹ ಹೌದೌದು.
ಹಂಗಾಗಿ ಅವ್ಕ ಇದು ಕೊಟ್ರ ಇಲ್ಲ ಕರೆಕ್ಟ್ ಅದಾವ ಈಗ ಏನಾಯ್ತು ಗೊತ್ತದ ಐದು ಕ್ವೆಶ್ಚನ್ದಾಗ ಸುಮಾರು ಮೂರು ಮೂರವರೆ. ಏ ಹೇಳಿದಂಗದ ಮಾರ್ಸ. ಇನ್ನ ಸ್ವಲ್ಪ ಡೆಪ್ತ್ ಆಗಿ ಓದ್ಬೇಕ್. ಸ್ವಲ್ಪ ನೀಟ್ನೆಸ್ ಗಮನ ಗಮನ ಇಟ್ಟು ಓದ್ಬೇಕು.
ಹೌದಣ ಆಯ್
ನಾ ಹೇಳ್ತೀನಿ ನೋಡು ಕೋಚಿಂಗ್ ತಗೋ ಅಭ್ಯಾಸ ಮಾಡ್ಕೊಬೇಡ. ನೀನು ನಿಮ್ ಫ್ರೆಂಡ್ಸ್ ಎ ಕೋಚಿಂಗ್ ತಗೋಬೇಕು ಹಂಗ್ ತಗೋಬೇಕಂತ ಸುಮ್ನೆ ರೊಕ್ಕ ವೇಸ್ಟ ಮಾಡ್ಕೋಬೇಡ. ನೀನ್ ಮಾಡಿದ ಲೈಬ್ರೆರಿ ಅಲ್ಲಿ ಕೋಚಿಂಗ್ ಹೋದ್ರೆ ಸುಮಾರು ಇಪ್ಪತ್ತೈದ್ ಇ ಮುವತ್ ಸಾವ್ರಪಾಯಿ
ಹ್ಮ ಹಾ ಅಣ
ನೀನ್ ಆರಾಮ್ ಒಂದೇ ತಲ್ಲಿ ಡೈಲಿ ನೀನು ಟೈಮ್ ಟೇಬಲ್ ಹಾಕೊಂಡಿರ್ತಿದಲ ಆ ಟೈಮಟೇಬಲ್ ಪ್ರಕಾರ ಲೈಬ್ರರಿ ಒಂದು ಬಿಟ್ರೆ ಲೈಬ್ರರಿ ಮಾತ್ರ ಯಾವ್ದ ಕಾರಣ ಬಿಡ್ಬೇಡ
ಹಾ ಓಕೆಣ
ಹ್ಮ್ ಬಿಡ್ಲಾರ್ದ ಕಂಟಿನ್ಯೂ ಆಗಿ ಓದಿದಂದ್ರ ನೀವ್ ಒಂದಂತಕ್ ಒಂದ್ ಯಾವ್ದೋ ಒಂದು ಗೌರ್ಮೆಂಟ್ ನೌಕ್ರರಿ ತಗೋ ಕೆಪಾಸಿಟಿ ಅದ ನಿನ್ಗ್ ಮಾತ್ರ ಅಷ್ಟು ಧೈರ್ಯ ಅದ ಅಂತ ನಾನ್ ಹೇಳಬಲ್ಲೆ.
ಹೌದಣ ಅಣ ನೀವ್ ಇದು ಕಾಂಪಿಟೇಟಿವ್ ಆಕಿರಿಲ್ಲಣ ಒನ್ ಸರೆನ ಆಕಿವ್ರಿ ಬ ಹ ಅಣ
ಇಲ ಹಾಕಿವಿ ನಾನ್ ಸುಮಾರು ಮೂರ್ ನಾಕ್ ಅಟ್ಟೆಂಪ್ಟ್ ಬರ್ದುನೋ. ಪಿಸಿ ಬರದನೀ ಡಿ ಆರ್ ಸಿ ಆರ್ ಬರ್ದನಿ ಕೆ ಎಸ್ ಆರ್ ಪಿ ಬರ್ದನಿ.
ಇಲ್ಲ ಅಣ್ಣ ಈಗ ಬ ಬರ್ದಾರ ಈ ತರ ನೀನ್ ಇವು ಜನರಲ್ ಜನರಲ್ ನಾಲೆಜ್ ಅವು ಇವು ಓದ್ಕೊಂಡ್ರುನು ಅಲ್ಲಿ ಮಲ್ಟಿಪಲ್ ಸ್ವಲ್ಪ್ ಮೈಂಡ್ ಸೆಟ್ ಇಂದ ಎಲ್ಲಾ ಕ್ವಶನ್ಸ್ ಗಳು ಇರ್ತಾವಂತಂದ್ರನ ಅವು ಹೆಂಗ ನಮ್ಗ
ಅದು ಹೆಂಗ ಆತಂದ್ರ ಈಗ್ ನೀನ್ ಇಲ್ಲಿ ಕುಂತು ಓ ಕೊಂಡ್ ಹೋಗಿರ್ತದಲ ನೀ ಎಕ್ಸಾಮ್ ಕು ತ್ರ ನೀನು ತಲಿ ಒಂತರ ಮಾನಸಿಕ್ ಆದಂಗ ಆಗತ. ಈಗ ಒಂದ್ ಪೇಪ ಪರ್ ಬರ್ತಅಂದ್ರ ಅಬ್ಬಬ್ ಬಂದ್ರ ಒಂದು ಕೆ ಎಸ್ ಪಿ ದು ಅದು ಪೊಲೀಸ್ ಕಾನ್ಸ್ಟೇಬಲ್ ನೆಡ್ ಈಗ್ ಏನ್ ಅದ ಈಗ್ ಮನೆ. ಪೋಸ್ಟ್ ಬಿಟ್ಟಿರಲ್ಲ ಅದು ಅದು ಕೆ ಇ ಎ ದೋರ್ ನಡ್ಸಕತ್ತರ ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅಂತಂದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ್. ತಂದ್ಬಿಟ್ಟು. ಅವ್ರ ಏನ್ ಮಾಡ್ತಾರ ಬಾಳ್ ಡೆಪ್ ತ್ತ್ ಆಗಿ ಕೇಳಕತ್ತಾರ ಅವು.
ಹಾ.
ಡೆಪ್ತ್ ಆಗದಲ್ಲ. ಅದು ನಾಲ್ಕು. ಈಗ ನಾನ್ ಹೇಳಿದ್ನಲ್ಲಿ ನಿನಗೆ ಅವಾಗೆ ಹೇಳಿದೆೆ ನಾನು ನಾವೇನು ಬರೇ. ಹ ಕ್ವೆಶ್ಚನ್ ತ್. ಕ್ಕ ಆನ್ಸರ್ ಅಷ್ಟೇ ಓದ್ವಿ ಅದು ಬಿಟ್ರೆ ಮೂರು ಕ್ವಶನ್ ಮೂರು ಆಪ್ಷನ್ಸ್ ಓದೋದಿಲ್ಲ. ಈಗ್ ಕೆಇಎಗೆ ಸಂಬಂದ್. ಪಟ್ಟದ್ದ ಏನದ. ಇವು ನಾಲ್ಕುನು ಥ್ರೀ ಸಿಕ್ಸ್ಟಿ ಡಿಗ್ರಿ ಅಂದ್ರ ಮುನ್ನೂರ ಅರವತ್ತು ಡಿಗ್ರಿ ಸಹಿತ ನಾವು ನಾಲ್ಕು ಆಪ್ಷನ್ಸ್ ಗಳಿಗೆ ಬ ನಿಖರವಾಗಿ ಉತ್ತರವನ್ನು ಒಂದ್ ಹೊಂದಿದ ತರ ಓದ್ಬೇಕು.
ಹೌದ್ ಹೌದ್.
ಒಪ್ಶನ್ಸ್ ಗು ತರ ಗೊತ್ತಿರ್ಬೇಕ್ ಅಂದ ಅಂದ್ರ ಮಾತ್ರ ನೀನು ಒಂದು ಕ್ವಶನ್ಗೆ ಆಗ ಆನ್ಸರ್ ಹಾಕಬಲ್ಲ ನೀನ್.
ಹೌದಣ್ಣ.
ಬಾಳ್ ಕಂಫ್ಯೂಸ್ ನೀನು ಇದು ಗೊತ್ತಾಯ್ತಾ. ಇದು ಕೆ ಇ ದೋರ್ ಮನೆ. ಹೇ. ಅವ್ ಯಾವ್ಯಾವ ವಿಷಯ ಓದ್ಬೇಕೆಂತಂತಂದು ನಿನ್ ಗೊತ್ತಿರೋ ವಿಷಯ ಅವು ಇವು ಪಿ ಸಿ ಓ ಸಿ ಅಂತ.
ಇಲ್ಲಣ್ಣ ಅದ್ರಾಗ ಏನ ಅಷ್ಟ್ ಮಾಹಿತಿನು ಗೊತ್ತಿಲ್ಲ ಅಂದು ಅಷ್ಟೇ ನೋಡ್ಬಕ್ ಕೇಳ್ಬಕ್ ಅಣ್ಣುಗ್ ಅಂತಂದು ಈ ನಿಮ್. ತಮ್ಮನು ಹೇಳಿದನಣ್ಣ ನಂದು.
ಇಲ್ಲ ಫೋನ್ ಹಚ್ಚಿ ಚೊಲೋ ಆಯ್ತು ನೀನುಗ್ ನೀನುಗುನು ಸ್ಪಷ್ಟವಾಗಿ ತಿಳ್ಕೊ ಗೊತ್ತಾಯ್ತ ಅಂತ ಅನ್ಕೊತೀನಿ ನಾನು.
ಹೌದಣ್ಣ ಅದೇ ಆದ್ರಗ್ ಯಾವತರ ಏನು ನಮ್ ಡಿಸ್ಟ್ರಿಕ್ ಎಷ್ಟು ಪೋಸ್ಟ್ ಬಿಟ್ರ ಹೆಂಗ ಏನು ಅಂತ ಅಣ್ಣುಗ.
ಹ್ಮ್ ಇಲ್ಲ ಒಂದ್ ಒಂದ್ ಕ ಕೆಲ್ಸ ಮಾಡುವ ನಿಂದು ಇದ ಐತ್. ತ್ತ್ಲ
ಹ ಅಣ್ಣ.
ಇದು ನೋಡಮ್ಮ ನಾನ್ ಆಮೇಲೆ ಹಸ್ತೇನೆ ಹೆಂಗ.
ಆಯ್ತಣ್ಣ ಸರಿ ಅಣ್ಣ.